ಹಲೋ ಏನ್ ಮಾಡಾಕತ್ತಿರಿ
ಏನಲ್ರಿ ಕೂತಿದೀವಿರಿ
ಹಾ ರೀ ಅಭ್ಯಾಸ್ರೀ ಏನ್ ಹೊಲ್ದ ಕೆಲ್ಸ ಮಾಡ್ತರಿ.
ಹಾ ಹೊಲದಾಗ ಕೆಲ್ಸ ಮಾಡತಿವರಿ
ಮತ್ ಕೋಚಿಂಗ್ ತಗೋ ಬೇಕ್ ಇಲ್ರಿ ಮತ್ ಎಟ್ರಿ ವಯಸ್ ನಿಮಗ.
ಈಗ ಸಣ್ಣ ವಯಸ್ಸ ಹದನೆಂಟ ರಿ ಈಗ ಡಿಗ್ರಿ ಪಸ್ಟ ಓದಲಾಕತ್ತೀವಿ ಬಿ ಎ
ಹೌದ್ರಿ ಮತ್ ಹೋಗ್ಬೇಕ ಇಲ್ರಿ ಮತ್ ಕೋಚಿಂಗ್ ಆತ ಮನೆ ಅಗ್ನಿ ಅಗ್ನಿ ಎಷ್ಟ ಮನಿ ಸೆಲೆಕ್ಷನ್ ಆಯವಲ್ರಿ.
ಹೌದ ರೀ ನಮ್ಗೆ ಆಯ್ತಿರ್ಲ ಬರ್ರ ಹಂಗರ್
ನಮಗೆೇಳ್ತಾರ ಬಾ ದವರ್ದವರ್ ಟ್ರೈನಿಂಗ್ ಹೋಗ್ಯಾರಿ ಒಬ್ಬಕ್ಯಾರ ಯು ಪಿ ಎಸ್ ಸಿ ಟ್ರೈನಂಗ್ ಹೋಗ್ಯಾರ ನೋಡಿರಿ ಡೆಲ್ಲಿ
ಹಾರಿ
ಅವಕಲ್ಲಾ ಪೀಸ್ ಬಾಳವ್ರಿ ನಮಗ್ ಹೋಗೋದ ಆಗಲ್ರರಿ ಹಾ ಮಾಡದ್ರಿ.
ಹಾ ಹಂಗೆ ಆಗತದ್ ರಿ
ಹಾ ರೀ ಇವತ್ತ ರಿ ಏನ ಆಗಲಿ ಈಗ ಮಾಡಿ. ಅದೆ ರೊಟ್ಟಿ ಶೇಂಗಾ ಖಾರ್ಬಳಿ ನಮ್ ಕಡೆ ಶೇಂಗಾ ಖಾರ್ಬಳಿ ಮಾಡ್ತಾರೀ.
ಹಾರಿ
ರೊಟ್ಟಿ ಅಂತ ನಿಮ್ ಕಡೆ ಮಾಡ್ತಿರ್ಬೇಕಲ್ರೀ ನಿಮ್ ಕಡೆ ಮುದ್ದೆ ಮಾಡ್ತಾರೀ.
ಹಾರಿ
ನಿಮ್ ಕಡಿ ಮುದ್ದೆ ಮಾಡ್ತಾರ ಏನ್ರೀ ರೊಟ್ಟಿ ಅತ್ ಮಾಡ್ತೀರಿ
ರೊಟ್ಟಿ ಮಾಡ್ತಿವಿ ರಿ ನಮ್ ಕಡಿ
ಹೌದ್ರೀ ನಮ್ ಕಡೆ ನಮ್ ಕಡನೂ ಬರ ರೊಟ್ಟಿನೇ ಮಾಡ್ತೇವ್ರಖರ ಮುದ್ದೆಗಿದ್ದೆ. ನೀವ್ ಮದ್ದೆ ತಿಂದಿರಿ ಒಂದ್ಸಲ ಆರು
ಇಲ್ರಿ ನಾ ತಿಂದಿಲ್ರಿ ತಿನ್ಬೇಕತ್ತ ಆಶೆ ಆಗ ಕರೆರಿ ಇನ್ ತಿಂದಿಲ್ರಿ
ನಮ್ಗ ಸಿಕ್ಕಿಲ್ ನೋಡ್ರಿ ಈ ಕಡೆ ನಮ್ ಸೈಡ್ ನಮಗಂತೂ ಮಾಡದ ಗೊತ್ತಿಲ್ಲಾ ಎಲ್ಲಾ ಕಡೆ ಮುದ್ದೆ ಸಾಂಬಾರ್ ಮುದ್ದೆ ಸಾಂಬಾರ ಆಂತರಿ ನಮ್ಮ್ ಉರ್ ಕಡೆವ್ರ್ ರೊಟ್ಟಿ ಚಪಾತಿ ಸಜ್ಜಿ ರೊಟ್ಟಿ ಇದೆ ನೋಡ್ರಿ ಸ್ಪೆಷಲ್.
ಹಾ ರಿ
ಮೊನ್ನೇ ನಮ್ಮ ಊರಾಗ ಏನ ಆಗ್ಯದ್ರೀ್ ಅಕಿದಿನ್ನ ವಯಸ್ಸ ಆಗಿತಿಲ್ರಿ ಹುಡ್ಗಿದು
ಹಾ ರೀ
ಆ ವಯಸ್ಸ ಆಗಿತಿಲ್ರಿ ಹುಡ್ಗಂದು ವಯಸ್ ಆಗ್ರಿ ಅವ ಅಂತೂ ಇ ಇಪ್ಪತ್ತೆಂಟು ವಯಸ್ಸಿನವನ್ ರಿ ಅಕ್ಕಿಯ ಬ ಅಂದ್ರೆ ಅ ಈಗಿನ ಹದ್ನಾರ ಅವ್ರಿ ಮದವಿ ಮಾಡ್ಲಕತ್ತಾರಿೀ
ಹಾ ರಿ ಬಾಲ್ಯ ವಿವಾಹ ರಿ
ಹ್ಮ್ ಬಾಲ್ಯ ವಿವಾಹ ಮಾಡ್ಲತ್ತಾರಿೀ ಅದ ಏನ್ ಮಾಡ್ಯಾರಿ ಊರನೋರು ಎಜುಕೇಟೆಡ್ ಇದ್ದಾರ ಏನ್ ಮಾಡ್ಯಾರಿ ಫೋನ್ ಹಚ್ಚಾರಿ ಮಕ್ಕಳ ಸಹಾಯವಣಿಗ್ರಿ ಒನ್ ಜೀರೋ ನೈನ್ ಏಟ್ ಅತ್ ಹೇಳ್ರಿ ಫೋನ್ ಹಚ್ಚಾರೀ ಅದ್ರಾಗ ಬೇರೆ ಈಗ ನಮ್ ನಮ್ ಕಡಿ ಸ್ಫೂರ್ತಿ ಯೋಜನೆ ಐತಿ ಇತ್ರಿ ಈ ಮಕ್ಕಳ ಬಗ್ಗೆನೇ ರೀ
ಹಾಂ ರಿ ಇತ್ರಿ
ಅದ್ರಂಗಂತೂ ನಾವು ಕೆಲ್ಸ ಮಾಡಿದೇವ್ರೀ ನೋಡರ್ಬೇಕಲ್ರಿ ನೀವು ಕ ಸ್ಫೂರ್ತಿ ಯೋಜನೆ ಬಗ್ಗೆ ಗೊತ್ತಿದ್ದಿರ್ಬೇಕಲ್ರಿೀ ನಿಮ್ಗ
ಹೇಳ್ರಿ ಕೇಳೋನ್ರಿ
ಇವ್ ಸಣ್ಣ ವಯಸ್ಸನಾಗ ಎಲ್ಲಿ ಮದ್ವಿ ಐತರ್ಲೀ ಅವೆಲ್ಲ ಫಾಲೋ ಅಪ್ ಮಾಡ್ತ ತಿದ್ದೇವ್ರೀ ಮೊನ್ನೆ ನಾವ್ ಅಂತೂ ಹೇಳನಂಗ ಅದ ಕಿವಿ ಬಿದ್ದತಿಲ್ ರಿ ವಿಷ್ಯ ಹೇಳ್ಯಾರತ್ರಿ ನಮಗ ಎಜುಕೇಟೆಡ್ ಮಂದಿ ಹಿಂಗಂದ ಹಿಂಗ ಫೋನ್ ಹಚ್ಚಿ ಹೇಳ್ ರಾತ್ರಿ ಸಣ್ಣ ವಯಸ್ಸನ ಮದ್ವಿ ಅಡಿ ಮಾಡ್ಲತ್ತಾರ ಹುಡುಗ ಇಪ್ಪತೊಂಬತ್ ವರ್ಷ ನವನ ಅಂತ್ ಹೇಳ್ಯಾರಿ ಅದಕ್ಕ ಏನ್ ಮಾಡ್ಯ್ರೀ ಅವ ಹುಡ್ಗಿ ಮ್ಯಾಲ ಹುಡ್ಗನ್ ಮ್ಯಾಲ ಕೇಸ ಆಯ್ತ್ ರಿ ಹುಡ್ಗಿಗೋಯ್ ಕಿಷನಲ್ಲಿ ಆಶ್ರಮದಾಗ ಓದಕ್ ಹಚ್ಚಾರಿ ಹುಡ್ಗನ್ ಮೆಲ್ ಕೇಸ್ ಆಯ್ತ್ ರಿ ಪಪ್ಪ ಅವ್ರ ಹುಡಿಗ ಪಪ್ಪ ಮಮ್ಮಿ ಮೆಲು ಕೇಸ ಆಯ್ತ್ ರಿ ಈ ತರಾ ಎಲ್ಲಾ ಹುಡ್ಗಿ ಈಗ ಮರ್ಯಾದೆನೆ ಹೋದಂಗಲ್ರರಿ ಈಗ ಸಣ್ಣ ವಯಸ್ಸನಗ ಮದ್ವಿ ಮಾಡಿ ಅಕಿನ್ ಭವಿಷ್ಯ ಹಾಳ್ ಮಾಡಾಕ್ ನೊಡಲತ್ತಿರ್ ಅವ್ರು
ಹ್ಮ್
ಮದ್ವೆ ಆಯ್ತ್ ರಿ ಮದ್ವೆ ಆಗವ್ನೆ ಹಿಡ್ಕೊಂಡ್ ಹೋಗ್ಬಿಟ್ರ ರಿ ಆ ಹುಡುಗನ್ ಮೇಲ ಕೇಸ್ ಆಗ್ಯದ್ರ ಅವನ ಈಗ ಕಂಪ್ಲೇಂಟ್ ಮಾಡ್ಯಾರಿ ಕೇಸ್ ಆಗ್ಯಾದ್ ರೀ
ಹುಡುಗ್ ಜೈಲಿಗ್ ಹೋದ್ರಿ
ಹ್ಮ್ ಜೈಲಿಗ್ ಹಾಕ್ಯಾರ ನೋಡ್ರಿ ಈಗೆಲ್ಲಾ ಎಲ್ಲ್ತತರಾ ಅಲ್ರಿ ಇನ್ನೊಂದು ನಾಲ್ಕ್ ವಷ್ ಬಿಟ್ಟಿದ್ರ ಅದೇ ಮದ್ವಿ ಮ ಮತ್ತ ಗ್ರ್ಯಾಂಡ್ ಆಗ ಮಾಡ್ಕೋತಿದಾರೀ ಅಕೆಂದು ವಯಸ್ ಆಗಿರ್ತಿತ್ತು
ಹಾ ರೀ ಅಯ್ತಿತ್ ರೀ ಹಾಡನೆಂಟ್ ವಯಸ್ಸ ಆಾತಿತ್ರಿ ಹತ್ತ್ತೆ
ಮತ್ತ ಮತ್ತೇನ್ರೀ ಈಗ ತಂದಿ ತಾಯಗ ಹೊರೇನ್ರೀ ಅವ್ರದೇನ್ ರೀ ಸುಮ್ಮನೆ ಈಗ ಹ್ಯಾಂಗ್ ಭ ಕೂಡ ಮಗಳ ಹೇಳಿ ಒಳಗಿನದದತ್ತ ಕೂಡಕ್ ಹೋಗಿರ್ರಿ ಅವ್ರ ಮದ್ವಿ ಮಾಡಣತ್ ಹೇಳಿ ಇನ್ನ ಅದೇ ಮಾಡ್ಲಾಕ್ ಹೋಗಿರಿ ಹಾಂಗ್ ಮಾಡದ್ರರಿ ಇದು ಮಾಡೋದು ಚಲೋನೇ ರೀ ಆರೋಗ್ಯದ ಪುರ್ತಕ ಮ ಮಗಳು ವಯಸ್ಸ ನೋಡ್ರ ಚಲೋನೇ ರೀ ಮಾಡ್ಬಾರ್ದಿ ಜಲ್ದಿ ಅತ್ ಹೇಳಿ
ಹಾ
ಈಗ ಜನ ಒಳ್ಳೇದ್ ಮಾಡಕೆ. ಮ ಕೆಟ್ ಉದ್ದೇಶ ಇಟ್ಕೊಂಡಂದು ಹಿಂಗ್ ಆಲತೆ ಅವ್ರ ಪಪ್ಪಾ ಒಮ್ಮಿ ಅತ್ತ ಹಿಂಗ್ ಆಲಿ ಇವರ್ದು. ಮತ್ತೆ ಜ ಅವ್ರು ಚಲೋ ಮಾಡ್ಯಾರ್ರೀ. ಸಣ್ಣ ಎಸ್ನಾಗ್ ಮದ್ವಿ ಆದ್ರ ಹೈರಾಣ ಆತೈತಿ ಆ ವಿಚಾರಲ್ಲೇ ಮಾಡಲ್ ಇವ್ರಿಗೆ ಐವು ರುಪಾಯ್ ಲಗಾಮು ಮುರಿಬೇಕನ್ನ ವಿಚಾರ್ಲೇನು ಮಾಡ್ತಾರೀ.
ಹೌದೌದು.
ಆ ತರ ಮಾಡೋರ್ಗೆಲ್ಲಾ ಈಗ ಹಿರಿಯರ್ ಇರ್ತಾರೆ ಈಗ ನಮ್ ಕಡಿಯಲ್ಲಾ. ಯಾರೋ ಹೇಳ್ಬೇಕ್ರಿ ಹೋಗಿ ಮಾಡ್ಬೇಡಿ ಏನ ವಯಸ್ ಮೊದ್ಲೇ ಕೇಸ್ ಆತವ. ತ್ ಹಿಂಗೆ ಹೇಳದ್ರಿ ಕೆಲವೊಂದು ಪಾಲಗ್ರಿಗೆ ಅರಿವ್ ಇಲ್ರಿ ನಾ
ಎಲ್ ಗೊತ್ತಿದ್ರು ಮಾಡ್ತಾರೆ ಅವ್ರು ಇವ್ರು ಮಾಡ್ತಾರೆ ಅಂತ ಹೇಳಿ ನನ್ ಮಗಳ ನಾ ಕುಡ್ತೀನಿಂತ ಮಾಡ್ತಾರೆ ಮಂದಿ.
ಅಂದ್ರೆ ಈಗ ಸಣ್ಣ ವಯಸ್ನಾಗ್ ಮದ್ವೆ ಆದ್ರ ಏನೇನ್ ಸಮಸ್ಯೆ ಇರ್ತಾವ. ಹಿಂಗೆಲ್ಲ ಗೊತ್ತಾಗಲ್ರೀ ಪಾಲಕ್ರಿಗೆ ನೋಡಿರ್ ತಾರ್ ಕರೆರಿ ಒಂದೊಂದು ಸರ್ಕಾರದ ಎಟ್ ಸತ್ ಇರ್ತಾವ್ ಸಣ್ಣ ವ್ಯಸನಾಗ್ ಮದುವಿ ಡಿಲ್ ಟೈಮಿಗ್ ನೋಡದ್ರ್ ಭೀ ಮಾಡ್ತಾರ ನಮ್ಮ ಮಗಳ ಪರಿಸ್ಥಿತಿ ಹಿಂಗೆ ಅವ್ಡ್ದ ವಿಚಾರ್ ಮಾಡಂಗಿಲ್ರಿ. ಕೂಡಲ್ ಜಲ್ದಿ ಕೊಟ್ಟ ಬಿಡಣ ಕೈ ತೊಕೋಂ ಬಿಡಣ್ ಅಂತ ವಿಚಾರ ಮಾಡ್ತಾವ್ರಿ.
ಹಾ ರಿ ಹಳ್ಳಿ ಕಡೆ ಹಂಗೆ ನೋಡ್ರಿ ಬಾಟ್ನ ಕೊಟ್ ಕಡೆ ಯಾಗ್ ಬಿಡ್ತರಿ.
ಮತ್ತ ಆ ಖರ್ಚ ಮತ್ ಆ ಹುಡುಗಿ ಹನ್ನೆರ್ಡ್ ಹದಿನೆಂಟ ಆಗಿರ್ಲ್ರಿ ಎಡ್ ಎಡ್ ಮಕ್ಳ ಇರ್ತ ತವ್ರಿಗ. ಈಗಿನ್ ಕಾಲ್ ನೋಡಿದ್ರ ಜಲ್ದಿ ಮದಿ ಮಾಡ್ಕ ಚಲೋ ಅನಸ್ತರಿ ಈಗ ನೋಡಿರ್ಲ್ರರಿ ಈ ಹೆಂಗ್ ಹೆಂಗ್ ಬಂದಾವ್. ಕಾಲ್ ಗುಳ್.
ಹಾ ರೀ ನಮ್ ನಮ್ ಊರ್ ಕಡೆ ಹದ್ನೆಂಟ್ ವಯಸ್ಸಿಗೆ ಎರಡ್ ಮಕ್ಳು ಇಡ್ರಿ.
ಹು ರಿ ಹಂಗೆ ಬರಿ ಒಂದೊಂದ ದಿವ್ಸ ಹತ್ತರಿ ಜೀವ ಕಳ್ಕೊಂಡಾರಿ ಬಿ ಪಿ ಲೋ ಆಗಿ.
ಹಾ ರೀ.
ಇದ್ರ ಬಗ್ಗೆ ಪಾಲಕರಿಗೆ ಅರಿವು ಮೂಡ್ಸಿದಿವ್ರಿ ನಾವ್ ಕರೆಸ್ ಪೂರ್ತಿ ಯೋಜನೆಯಿಂದ ಕೇಳಲ್ರಿ ಪಾಲಾಕರ್ ಭೀ. ಇನ್ನ ಹೆಂಗ್ ಬಿ ಮಾಡೋರ್ ಇದೇವ್ ಮಾಡ್ತೀವ್ ಅಂತ ಹೇಳ್ಬಿಡ್ತರ್ ಮದ್ವಿ.
ಹೌದೌದು.
ಅಂದ್ರೆ ಚ್ ತಪ್ಪಾತರಿ ಈಗ್ ಈಗ್ ಸಾಲಿ ಕಲ್ಸ್ಬೇಕಂದ್ರ ಎಲ್ಲಿ ನೋಡ್ತಿರಿ ನೋಡ್ರಿ ಎಲ್ಲಾ ಕಡೆ ಫೀನೆ ಹೆಚ್ಚಗ್ತದ್ರಿ. ಈ ಪ್ರೈವೇಟ್ ಶಾಲೆ ಕಲ್ತೀರಿ ನೀವ್ ಗೌರ್ಮೆಂಟ್ ಕಲ್ತಿರಿ.
ಪ್ರೈವೇಟ್ಗೆಲ್ತವ್ರಿ.
ಪ್ರೈವೇಟ್ ಕಲ್ತ ಫೀಸ್ ಯೆಟ್ತಿರ್ರಿ ನಿಮ್ಗೆ ಎಷ್ಟನ ತನ ಕಲ್ತೀರಿ ಪ್ರೈವೇಟ್ನಾಗ.
ಪ್ರೈವೆಟ್ನಾಗ್ ನಾಕ್ ತಿಂಗ್ಳ್ ಹತ್ತನೆ ತಿಂತಿವ್ರಿ.
ಅಂದ್ರೆ ಪೀಜ ಅಟ್ಟತ್ರಿ ನಿಮ್ದು.
ಪಿಜ್ರಿ ವರ್ಷ ಮೂವತ್ ಸಾವ್ರ ಐತ್ರಿ.
ವರ್ಷಿ ಮೂವತ್ ಸಾವಿರ ಹೆಂಗ್ ತುಂಬ್ತಿದ್ರ ನಾವು ಎಲ್ಲಿಯೂ ಹಿಂಗ ಏನು ಎಜುಕೇಶನ್ ಲೋನ್ ಗಿನ್ ಮಾಡಿದ್ರೆ ಏನ್ರೀ.
ಹುಂ ತಿವ್ರ್ ಅಲ್ದಾಗ್ರಿ.
ಹೊಲ್ದಾಗ್ ಏನ್ ನೀವೇ ಕೆಲ್ಸಾ ಮಾಡ್ತಿದ್ರೀ.
ಹ ಎಲ್ಲ ನಮ್ ಅಣ್ಣ ನಮ್ ಪಪ್ಪಾರೀ ನಮ್ ಮಮ್ಮಿರಿ. ಮತ್ ನಮ್ಮ ಮುುತ್ತರಿ ನಮ್ಮ್ಯರಿ.
ಎಲ್ಲರ್ ಮಾಡ್ತಾರಿ ನಿಮಿಗ್ ಓದಕ್ ಕಳ್ಸ್ಯಾರಿ.
ಹಾ ಹೋದಾಗ ಕಳ್ತೀರಿ.
ಹಾ ಹಾ ರೀ ಅಂದ್ರ ಹಾಸ್ಟೆಲ್ ದಿನ ಹೋಗೋದ ಬರದು.
ಹಾಸ್ಟೆಲ್ನಾಗ್ ಇದ್ರೆ ಬಿಜಪುರ್ದಾಗ ಐದು ಆರ್ ವರ್ಸರಿ.
ನಿವರೀ ಮತ್ತ ಚಲೋ ಅನಸ್ತ್ ಎಲ್ಲಾ ಮನಿ ಪಾಲಕರಿ ಯ್ ಅಪ್ಪ ಎಲ್ಲಾ ಬಿಟ್ಟಿರ ಹೆಯಾಂಗ್ ಅಡ್ಜಸ್ಟ್ ಅಷ್ಟ ಆಐತ್ರಿ ನಿಮ್ಗ
ಹ ಅಡ್ಜಸ್ಟ್ ಆಯತರಿ
ಅ್ರ ಸ್ವಲ್ಪ್ ಕಷ್ಟ ಅನಸ್ತದ್ರಿ ಪೈಲಗ್ ಬಿಟ್ಟ ನೆನ್ಸಿರ್ ಇಲ್ರಿ
ಸರಿ
ಮೊನ್ನೆ ನೋಡ್ರಿ ನಮ್ ತಂಗಿಗ್ ಈ ವಯದ್ ಹಾಸ್ಟೆಲ್ ಬಿಟ್ಟಿದೇವ್ರಿ
ಹಾ ರೀ
ಹ್ಮ ಇಟ್ ಅಳ್ಳಗತ್ತಳರಿ ಈಗಿನ ಬಂದ್ ಎರಡು ಮೂರು ದಿನ ಐತ್ರಿ ಅತ್ತೆ ಅಳ್ಳಕತ್ತಳ ತಳ ಮತ್ತ ಎಲ್ಲಾ ತಿಳಿಸೀಹೇಳ ನ ಗಪ್ಪ ಆಗ್ಯಾಳರಿ ಸಣ್ಣ ಹುಡುಗೋರು ಇರ್ತಾವ್ರೀ ನೆನಸ್ತಾವ
ಹಾ ನೆನಸ್ತಾವ್ರೀ ಸಣ್ಣೂರ್ ಇರ್ತರಿ ಒಟ್ಟೆ ಅವ್ವ ಅಪ್ಪ ಬಿಟ್ಟ ಇದ್ದಿರಲ್ರಿ
ಹ್ಮ್ ಅದ ಅದು ಏನಾಗೈತೆ ಮುರಾರ್ಜಿ ಸೆಲೆಕ್ಷನ್ ಆಗೈತೆ ಅಲ್ರಿ ಎಜುಕೇಶನ್ ಛಲೋ ಇರ್ತದ ಅಂತತ್ ಹೇಳಿ ನಮ್ಮ ಪಪ್ಪಾ ಪಾರು ಕಳಸ್ಬೇಕನ್ನ ಪ್ರಯತ್ನ ಮಾಡ್ಲತ್ತಾರಿ ಅಕಿ ಈಗ ಎಲ್ಲಾ ತರ ಹೇಳಿದ್ ಬೇ ಅಂದ್ರು ಹಾಸ್ಟೆಲ್ಗ ಸ್ವಲ್ಪ ಅಡ್ಜಸ್ಟ್ ಆಗ ಒನ್ ಇಯರ್ ಕಷ್ಟ ಆಗ್ತಾರ ಸಣ್ಣ ಮಕ್ಳಿಗೆ
ಅದೇ ಹಂಗೆ ಆಗ್ತದ
ಸ್ವಪ್ಪ ಅವ್ರು ತೆಲೆಗ ತಗ್ತೊಂಡು ಓದಿ ನಾವು ಫಸ್ಟ್ ಬರ್ಬೇಕು ನಾವು ಓದ್ಬೇಕು ಏನ್ರೇ ಜಾಬ್ ಮಾಡ್ಕೋಬೇಕು ಗೌರ್ಮೆಂಟ್ ಸಾಲಿ ಸಿಕ್ಕದ ತೇಲಿಯಾಗ ತೊಂದ್ರ ಅಂದ್ರ ನಿಂದಿರ್ತಾರಿ ಈಗ ಸಣ್ಣ ಮಕ್ಕಳಗಂತೂ ಏನೋ ನಾಲೆಜ್ ಇರಲ್ರರಿ ನಾ ಹಂಗ್ ಮಾಡಬೇಕ ತಂದಿ ತಾಯಿ ಕಡೆ ಜೀವಾ ನೆನ್ಸೋದ ರೀ
ಹೌದ್ರಿ
ಹ ಶಾಣೆ ಬುದ್ಧಿ ಬರೋದ ಅಂದ್ರೆ ಹತ್ತನೇತೆಕ ಬರ್ತದ ನೋಡ್ರ ನಾ ಹಂಗ ಆಬೇಕು ಹಿಂಗ ಆಗ್ಬೇಕು ಅದ ತಲೆಯಗ ಬರ್ತ ಗುರಿ ಇಟ್ಕೋಬೇಕಂದ್ರ ಶಾ ಅವ್ರ ತಲೆಗಟ್ಟಿರಲ್ರಿ ಈಗ ಅವ್ಪ ಅಪ್ಪ ಏನ್ ಬಿಟ್ಟ ಮೋನೆೇ ನೀ ಸಾಲಿ ಬಿಡ್ತನಾನ ಹೂ ಬಿಡ್ತನ್ ನ ದನಾ ಕಾಯ್ತೀನ್ ಇಡ್ಲಿ ಅತಳ್ರಿ ಮತಕ್ಕೆ ಅನು ಭಾಳ ಷ್ಯಾಣೆ ಅದಾಳರೀ ಎಲ್ಲಾ ಓದುತ್ತಾಳರಿ ಎಲ್ಲಾ ಬರಿತಾಳರಿ ಹಿಂಗನು ಮಾಡ್ತಾವ್ರ ಬಿಟ್ಟಿರ್ಲಾರ ಸಂಬಂಧ ನೂ ಸಾಲಿಗಿ ಹೋಗಲ್ ಹುಡಿಗಿಯಾರ್ ಕಳ್ಕೊತ
ಹೌದೌದು ರೀ ಹಿಂಗೆ ಆಗ್ತದ್ರಿ ಸಣ್ ವಯಸ್ಸ ನ ಚಿಕ್ಕೋ ಇರ್ತವ್ರೀ
ಹಾ ರಿವು ಹಾಸ್ಟೆಲದಾಗ ಹೆಯಾಂಗ್ ವ್ಯವಸ್ಥೆ ದ್ರೀ ಅಲ್ಲಿ ಕ್ರಾಫ್ಟ್ ರೀ ಅಂದ್ರ ಸಾ ಇದು ಹೆಣಿಕಿ ಅತ್ ಹಾಕ್ತಾವ ನೋಡ್ರಿ ಆ ಟೈಪ್ ಕಲಿಸ್ತಾರೀ ಯಾರನೇ ತೆ ಹಿಡುದು ಮತ್ತು ಕಂಪೂಟರ್ ಏನೇನು ಬೇಸಿಕ್ ಬರ್ತಾರ ಬರ್ತ ತವ ನೋಡ್ರಿ ಇವೆಲ್ಲಾ ಎಮ್ ಎಸ್ ವರ್ಡ್ ನುಡಿ ಟೈಪಿಂಗ್ ಮಾಸ್ ಟ್ರೈವೆಲ್ಲ ಇವೇಲಾ ಕೆ ಕೊಡ್ತಾರೆ ರೀ ಟೆಂತ್ ಮುಗ್ಯತ ಪೂರ್ತಿ ಕಂಪ್ಯೂಟರ್ ನಾಲೆಜ್ ಬೆಳಿಬೇಕು ನೋಡ ರಿ ಆತರ ಎಲ್ಲಾ ಹೇಳ್ಕೊಡ್ತಾರೆ ಅಲ್ಲಿ ಮತ್ತ ಮ್ಯೂಸಿಕ್ ಕ್ಲಾಸ್ ಇರ್ ಂದ್ರೆ ಈ ಜನಪದ ಹಾಡ ಭಕ್ತಿ ಗೀತೆಗಳು ದೇಶಭಕ್ತಿ ಗೀತೆಗಳು ಎಲ್ಲಾ ಎಲ್ಲಾ ಹೇಳ್ಕೊಡ್ತಾರೀ ಅದನೋ ಕ್ಲಾಸ್ ಐತ್ರಿ ಮಕ್ಳಿಗೆ ಮತ್ತ ಪೇಂಟಿಂಗ್ ಕ್ಲಾಸ್ ಬಂದವ್ರಿಗ ಮತ್ತ ಅಲ್ಲಿ ಅವ್ರಿಗೆ ಮತ್ತ ಪಿ ಕ್ಲಾಸ್ ಇರ್ತದ ರಿ ಹಿಂದಾಗಿ ಮಕ್ಳಿ ಮರ್ಸಾಕ್ ಅವ್ರೆಲ್ಲಾ ಪ್ರಯತ್ನ ಮಾಡ್ತಾರ್ ಖರರಿ
ಹಾ ರಿ
ಅಂದ್ರೆ ಚಲೋ ಐತ್ರಿ ಶಿಕ್ಷಣ ಏನೊ ಇಂಪ್ರೂವ್ ಆಗ್ಬೋದು. ಮತ್ತ ಅಲ್ಲಿ ನಿಮ್ ಕಡಿ ಎಕ್ಸಿಬಿಷನ್ ಅತ್ ಮಾಡ್ತಿರಿ ಇಲ್ರೀ ಕಾಲೇಜ್ ಹೈಸ್ಕೂಲ್ ನಾಗ
ಹಾ ಹೈಸ್ಕೂಲ್ ಮಾಡಿವರೀ
ಹಾ ಅಲ್ಲೆಲ್ಲಾ ಮೊದಲೆ ಕಲಸ್ತಾರ್ ರೀ ಇಂಗ್ಲೀಷ್ ಮೀಡಿಯಮ್ ಸಾಲಿ ಸ್ವಲ್ಪ ಅಡ್ಜಸ್ಟ್ ಆಗತ್ತಾನ ಸಿಕ್ಸ್ತ್ ಸೆವೆಂತ್ ಆಗತಾನ ನೋಡ್ರಿ ಏಡ್ತಕ್ ಪೂರ್ತಿ ತಾನೇ ಹೆಂಗ್ ಬರೀಬೇಕು ಹೆಂಗ್ ಬರಿಬಾರ್ದು ಎಲ್ಲಾ ತಾನೇ ಗೊತ್ತಾಗತವ್ ರೀ ಅವು
ಹ ರೀ
ಚಲೋ ಆದ್ರಿ ಸಾಲಿ ಅದ್ರ್ ಸಂಬಂಧ ನಾವ್ ಕಲಸ್ಬೇಕು ಅನ್ನೋದ್ ನಂಬಲ್ರೀ
ಹೌದು
ಹ್ಮ್ ನಿಮ್ದು ಮುರಾರ್ಜಿ ಮಾಡ್ಕೋಬೇಕಿಲ್ರೀ ನೀವು ನಿಮ್ಗ ಕಾಸ್ಟ್ ಮೇಲೆ ಆತಿತ್ತ್ ಅಂದ್ರೆ ಅವಕಾಶ್ ಕೊಡ್ತೀವಿ ರೀ ನಮಗೆ ಎಸ್ ಸಿ ಎಸ್ ಟಿ ಅವರಿಗೆ
ಮೊರಾರ್ಜಿ ಪೇಪರಾ ಬರಿಲಿಲ್ ಇಲ್ಲವರ್ ರೀ
ಯಾಕ್ ಬರಿಬೇಕ್ ಇಲ್ರರಿ ಮತ್ ಅವಕಾಶ ಇರತ್ತಿತ್ ನಿಮಗ ಮನೆವ ಫ್ರೀ ಇದಾಗ ಎಲ್ಲಾ ಟೆಂತ್ ಮುಗ್ ತೊತರಿ ನಾವು ಟೆಂತ್ ಮ ತಾನ ಅಷ್ಟೇ ಇಲ್ರೀ ಮುರಾರ್ಜಿ ಮತ್ತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗ್ಯದ್ರೀ ಮುರಾರ್ಜಿ ಕಾಲೇಜಗಳು.
ಹೌದು ರೀ
ಹಾ ರೀ ಎಲ್ಲಾ ಹೇಳ್ಕೊಡ್ತಾರೀ ಖರ್ಚು ಇರಲ್ಲ್ ರೀ ಬುಕ್ಸ್ ಕೊಡ್ತಾರ ಕಿಟ್ ಕೊಡ್ತಾರ. ಹೂಡಕ್ ಡ್ರೆಸ್ ಕೊಡ್ತಾರಿ ಇರ್ಲಾಕ್ ರೂಮಾ. ಕಾಟ ಬೆಡ್ಡ ಎಲ್ಲಾ ಸಿಕ್ತದ್ ನೋಡ್ರಿ ಅಲ್ಲಿ ನಮಗ್ ಹಟೆಲ್ ಲ ಚಲೋ ಅನ್ಸೈತ್ರಿ ಚಲೋ ಇರ್ತದ್ ರೀ ಊಟದ ವ್ಯವಸ್ಥೆ ಚಲೋ ಇರ್ತದೀ ಮತ್ ಕೇರ್ ಮಾಡ್ತ್ ತಾರೀ
ಹಾ ರೀ
ನಿಮಗ್ ಕೇರ್ ಮಾಡ್ತಿರ್ ಇಲ್ರೀ ಮಾಸ್ಟರ್ ಕೆಲವೊಂದ್ ಹಾಸ್ಟೆಲ್ ನಾಗ ಯಾರು ಕೇಳಲ್ರಿ ಹೇಳಲ್ರರಿ ಅವ್ರ ಅವ್ರ ಮನ್ಸಿಗೆ ಬಂದಂಗ ಅವ್ರು ಯಾವಾಗ್ ಕೇಳ್ಕ್ ಯಾವಾಗ ಯಾಕ ಮಕ್ಕೊಳ್ಕ ಮಾಡ್ತಾರ್ ರೀ
ಹಂಗೆ ಇರ್ತದ್ ರೀ ಪಿ ಯು ಸಿ ಕಾಲೇಜ್ ಅಷ್ಟ್ ಹಂಗೇರಿ ನೋಡ್ರಿ ಬಟ್ ಯಾರು ಕೇಳ್ ರೀ ಪಿ ಯು ಸಿ ಬಂದ ಬೀಲಕ್ ಅಕ್ಕೆತಿ ಏನ ಟೆಂತನ ಟ್ಟ್ ಹತಾರ ನೋಡ್ರಿ
ಯಾಕ್ರೀ ಟೆಂತ್ ನಿಮ್ ಕಡೆ ಟೆಂತ್ ಅಟ್ಟೆ ಯಾಕ್ ಕೇಳ್ತಾರ ನಮ್ ಕಡಿ ಫಸ್ಟ್ ಇಯರ್ ಸೆಕಂಡ್ ಇಯರ್ ಕಾಲೇಜ್ನ ನ್ಯಾಗು ಎಲ್ಲಾ ಕೇಳ್ತಾರೀ.
ಇಲ್ರರಿ ನಮ್ ಕಡೆ ಪಸ್ಟ್ ಪಿ ಯು ಸಿ ನಿಂದ ಮುಗತಿರಿ ಒಟ್ಟ ನೀ ಏನ್ ಮಾಡ್ತೀರಿ ಏನ್ ಏನ ವಟ್ಟ್ ಯಾಕ್ಕೇಳ್ರಿ ಅನ್
ಅಲ್ಲಿ ನಮಗ ಒಂದ್ ದಿನ ಮನಿಗೆ ಬಿಡ್ಬೇಕಂದ್ರೀ ನಮ್ ಪೇರೆಂಟ್ಸಿಗು ಬಯ್ ತ್ತೀರಿ ನಮಗ ಬೈತರಿ ಬೈಸ್ಕೊಂಡ್ ಗೇಟ್ ನಂದು ಹೊರಬ್ ನಮ್ ಪಾಲಕ್ ರೀ ನಮಗ ಸ ಸ ಅದು ಒಂದು ತಿಂಗಳಗ ಸೆಕೆಂಡ್ ಸ್ಯಾಟರ್ಡೆೇ ಅಷ್ಟ್ ಷ್ಟೇ ಭೇಟಿ ಮಾಡಿಸತಿಲ್ರಿ ಇಲ್ಲಾ ಭೇಟಿನೇ ಮಾಡಸ್ತಿತಿಲ್ರರಿ ಅಂದ್ರರು ಬಾರ್ ರ್ ಸ್ಕೂಲ ಅದರ ಸಲುವಾಗಿ ನಮ್ ತಂಗಿಗೆ ಹೋಗವಾ ಚಲೋ ಸಾಲಿ ಅತ್ತ ಕಳ್ಸಿದವ್ರ ರೀ.
ಹಾ ರಿ ನಮ್ಗು ಫಸ್ಟ್ ಟೆಂತ್ ತನ ಹಂಗೆ ಐತ್ರಿ ಟೆಂತ್ ಆದ ಬಳಕ ಎಲ್ಲಾ ಹದಗೆಟ್ಟ್
ಹೌದ್ರಿ ಯಾಕ್ರೀ ಹೆಂಗ್ಯಾಕ್ ಮಾಡ್ತಾರೀ ಅಟ್ಟ್ಯಾಗ ಜವಾಬ್ದಾರಿ ತಗೋಲ್ರರಿ ಈಗ ಏ ಗೆಲ್ಲಾ ಹೆಣ್ಮಕ್ಳು ತಿದ್ರಂದ್ರ ಸೇಫ್ಟಿ ಬೇಕಾಗ್ತದ್ರೀ ಹುಡುಗರ್ ಹಾಸ್ಟೆಲ್ಗ ಹೆಂಗ್ ಬೀ ಅವರು ಇದು ಮಾಡಕ್ ಮಾಡ್ತಾರೀ.
ಹಾ ರೀ
ಅಂದ್ರೆ ಚಲೋ ರೀ ಆದ್ರ ನಮಗ ನಸುಕಣ್ಯಗ್ ನಾಲ್ಕ್ ಗಂಟ್ ಗೆ ಹಬ್ಬಿಸಿ ಎಕ್ಸಸೈಜ್ ಮಾಡ್ಸಿ ಸರ್ ನಮಗ ಓದ್ಸ ಕಸ್ತಿರಿ ಐದ್ ಐದು ನಾಲ್ಕು ಕ ಎಬ್ಬಿಸಿದಂದ್ರೆ. ಫ್ರೆಶ್ಪ್ ಆಗಿ ಹೋಗ್ಬೇಕಾದ್ರೆ ಐದಾತಿದ್ರೀ ಪ್ರೇಯರ್ ಮುಗಸ್ಕೊಂಡ್ ಎಕ್ಸರ್ಸೈಸ್ ಮಾಡಿ ನಾವ್ ಐದುವರಿ ಹಿಡ್ದೂ ಏಳು ಎಂಟ್ರ ತನ ನಾಷ್ಟ ಆಕ್ ಬಿಡತನ ನಾವು ಓದಿತಿದ್ದೇವ್ ರೀ ಅಪ್ ಆಥರ ಎಲ್ಲಾ ರೋಲ್ಸ್ ಇದ್ರ ನಮ್ ಸರ್ ಬಾರಿ ಚಲೋ ಹೇಳ್ಕೊಡ್ತಿದ್ರ ಅದ್ರನೇ ಎಲ್ಲಾ ಶಾಣೆ ಆಗ್ತಾರ ಎಲ್ಲಾ
ನಮ್ಮಂಬಳ್ ನಾಕಸ್ತರಿ ಎಕ್ಸಸೈಸ್ ಮಾಡಲಕ್ ರೀ ನಾಲ್ಕ ಎಂಟ್ರ ತನ ರೀ
ಹ್ಮ್ ಹಾ ರೀ ಇವೆಲ್ಲಾ ಯೋಗಾಸನ ಪ್ರಾಣಾಯಾಮ ಎಲ್ಲಾ ಮಾಡಸ್ತೀರ್ ನಮಗ
ಹಾ ರೀ ಎಂಟರಿಂದ ಒಂಬತ್ತರತನ ನಮ್ ಜಳಕಾ ಗಿಳಾಕ ಮಾಡಿ ಒಂಬತ್ ಸಾಲಿ ಹೋಗದ್ ರೀ ಸಾಲಿಗ್ ಹೋಗಿ ಏನ್ ಸಂಜಕ್ಕ್ ನಾಕರತ್ತಾನ ರೀ
ಹಾ ರೀ
ನಾಲ್ಕರಿಂದ ಐದು ಆರು ತಾನ ರೀ ವೆಚಾ ಪಾನಿ ರೀ
ಹೌದ್ರೀ
ಹ ಮತ್ತ್ ಏಳರಿಂದ ಒಂಬತ್ತರತನ ಓದೋದ್ ರೀ-
ಹೌದ್ರೀ
ಹಾ ಒಂಬತ್ತುಗೆ ಮಾಲ್ಕೋಳೋದ್ ಮತ್ತ್
ಚಲೋ ಅಲ್ರಿ ನಿಮ್ಮ್ ಕಡಿ ನಮ್ಮ್ ಕಡೆಗೆ ಒಂಬ್
ಟೆಂತನ ಟೆಂತಳಕ ಎಲ್ಲಾ ಮುಗಿತ್
ನಮ್ ಕಡಿ ಒಂಬತ್ತರಿಂದ ನಮಗೆ ಸ್ಕೂಲ್ ತಲ್ ನಮಗ ಟೆಂತ್ ಇದ್ದೇವ್ ಅಂದ್ರೆ ನಮಗ ಟೆಂತ್ದವ್ರರಿಗೆ ಎಲ್ಲಾ ಸಬ್ಜೆಕ್ಟ್ ಅವತ್ ಏನೇನು ಕೊಟ್ಟಿರ್ತಾರೆ ಎಲ್ಲಾ ಸ್ಟಡಿ ಮಾಡಿ ಮುಗಶೆ ನಾವು ಮುಂದಿನ ಇದಕ್ ಹೋಗಬೇಕ್ರೀ ಅಟ್ಟತನ